ಹಾಲಚ್. ಹಲೋ.
ಹ್ಮ್ಮ್. ಇನ್ನ ಇನ್ನ ಒಂದವ ತಾಸು. ವಿಚಾರ ಕಲ.
ಆಯ್ತ ಆಕ್ಷಮ ಬಿಡ್ತಲ್ ತಾಗ ಮೂರ್ ತಿಂಗಗಳಾಯಷ ಐಂತೆ.
ಇಲ್ಲ ಇವಾಗ ಆಕ್ಷರ್ ನಾಳೆ ಮಳ್ಬೇಕತ.
ನಾಳೆ ಮುಂಜಾಲೆ.
ನಾ ಕೆಂತ
ಹಾ ನಾ ಮುಂಜಾಲೆ ಅಕ್ಷು ಈಗ ಯಾಕ ಕತ್ತೋರಿಗೆ ಯಾಕ ಮತ್ತೆ ಒಂದಿನ ಹೆಚ್ಚಾಗುತ್ತ ಒಂದಿನ ಮುಂಚೆ ಮು
ಹಾ.
ಅದಕ್ಕೆ ನಾಳೆ ಅ ಇತನಿ ರಾತ್ರಿ ಹನ್ನೆರಡರನಾಗ ಹೋದ್ರಾ. ಅದರ
ಮಾತಾಡ್ಬೇಕಂತ.
ಎಜುಕೇಶನ್ ಬದ ಮಾತಾಡ್ಬೇಕಾಯಂತು.
ಅದೊಂದು ಬಿುಟ್ಟು ಎಲ್ಲಾ ಮಾತಾಡ್ತೇವಿ ನಾವು.
ಹ ಕರ ಇಲ್ಲ ಫಿಫ್ಟಿ ಕರ ಅಂದ್ರ ಯಾಕ. ಅಂದ್ರ ನನ್ಗೆ ಯಾವಾಗ ಗೊತ್ತಾಯತ ಹೇಳಿ ಎಜುಕೇಶನ್ ಬಗ್ಗೆ ಅನ್ಸತ್ತ ಅಂತ. ಅದು ಓದದ್ರ ಬಗ್ಗೆ ಹೋದ್ರ ಬರೀ ಎಜುಕೇಶನ್ ಬಗ್ಗೆನೇ ಆದ. ಅದ್ರೊಳಗ್ ನೀ ಕನ್ನಡದ್ದ ಎಜುಕೇಶನ್ ಬಗ್ಗೆ ಜಗ್ಗೆ ಮಾತಾಡಿದೆ ಅಂದ್ರ.
ಹ್ಮ್ ಹ್ಮ್
ಜಗ್ಗೆ ಚಾನ್ಸ.
ಹ್ಮ್ ಹ್ಮ್ ಹ್ಮ್
ಅದಕ್ಕೆ ನೋಡು ಚಂದ ಓದಿದ್ರೆ ಉದಾರ ಆಯ್ತ. ಏನ್ ಬರ್ತುತಾರೆ
ನಾಳೆ ಬರ್ತೇನೆ ಇದು.
ಒಂದ ಸಕ್ಲಿಕ್ ತಬೇಕಕ್ಕಲ್ ಬಕ್ ಹಟತ
ಹ್ಮ್
ಹಾ
ನಾಳೆ ನಿನ್ ಬರೋಟಿಗೆ ಎಷ್ಟ ಎಷ್ಟ್ ಮಾಡತ್ ನಂದು
ನಿನ್ ಮ್ಯಾಗಬುಟ್ಟದ ನನ್ಗಲ್ಲ ಇದ ಕ್ಯಾಲ್ಕುಲಷನ್ಂತ ಇತು ಅದೇ ಬರ್ತ್ ಮತ್ತೆ ಮ ಮತ್ತೆ ಮಾಡ್ಕಂತ ಕೊೂಡ್ತ ಸಾಸಟ ಸೆಂಟರ್ಲ್ಲಿ ಕೊಂಡುತಂತದಲ್ಲಿ.
ಹಸ ನಾಳೆ ಬರಕ್ ಕೇಳಾಕತ್ತ ಉರು ಊರು.
ಲಿ ಬರ ಅತ್ತುಯ ಕಡ್ಕಂತಾನ
ನಡ್ಕಂತಲ್ಲಿ ಎಷ್ಟ್ ಗಂಟೆಗೆ ಬರ್ಬೇಕು ಅದೆಲ್ಲ ಕೆೇಳಗತ್ತಾರ ಸ್ಪ್ಪ ಇದು ಹತ್ತು ನಿಮಿಷ ಆಗಣ ಚ ಮುಂದ ಆಡು ನಿಮಿಷ ಮಾತಾಡ್ತೀನಿ
ಮಾತಾಡಬಡ ಮೆಸೇಜ್ ಹಕುವ
ಮೆಸೇಜ್ ಹಾಕಿದ್ರೆ ಅವ ಸೊಪ್ಪು ಇದಾರ ಮಂದಿರು ಗಾಡಿಯ ಕರ್ಕೊಂಡ
ಹ ಮಾರ್ಪ ಏನತ ಹ ಅದಕ್ಕೆಚ್ಚಕಾಯತಾರೀ ನನಗ
ಮಾತಾಡಬೇಕು ಮೆಸೇಜ್ ಮಾಡಿದ್ರೆ ಸ್ವಲ್ಪ ಕರೆಕ್ಟ್ ಆಗಲ್ಲದು
ಅಲ್ಲಲ್ಲಿ ಒಬ್ಬ್ರೊಬ್ರು ಒಂದು ಆ ಸ ಜನ ಕಂತ ತೂರ ಅನ ಎಲ್ಲ ಒಂದೇ ತಾರ ಗುಸ ಇವೆ
ಒಂದತಲ್ಲಿ ಒಂದಿಷ್ಟ ಜನ್ ಮಾಡಕ್ಬೇಕುಕ್ ಇನ್ಸ್ಟ್ರಕ್ಷನ್ ಜಾಸ್ತಿ ಅತಿ ಹೇಳ್ತಾರಂತ ಇನ್ಸ್ಟ್ರಕ್ಷನ್ ಬಾಳ ಹೇಳಲ್ಲ
ಯಾಕೆ ಬ್ಲೂ ಪೆನ್ ಅದ ಬಾಡು ಅಲ್ ಹಚ್ಚಕ್ ಹೋಗಬ್ಯಾಡ ನಾನ ಹೊಂದು ಹನ್ನಡುಕದ್ರಐತ್ ನೋಡ್ ಇನ್ನ
ಆರಾಮ ಅಲ್ಲಿ ನಿಮ್ದ. ರಾಮ್ ಜೀವನ ನಂದಗನೆ ನಾನ್ ನೋಡ್ತೇನಿ
ಈಗ ನಾು ನಿನಗ್ ಇನ್ನೊಂದ ಎರಡ್ ಮಾತ್ ಕೇಳ್ಬೇಕಕ್ ಅನ್ಕಂತನನೆ ಕೇಶ.. ಅ . ಎಮ್ಮೆ ಎಮ್ಮಿಗ್ ಯಾವನಾನ ಬ್ಯಾಡಂದಿಂದ ಬರಕ್ಕ..
ಹ್ಮ್ ಯನ್ ಬ್ಯಾಡ್ ಅಜಿದ್ದಿಲ್ಲ ಬಿುಡು..
ಹಾ. ಯಾರ್ದಿತ್ತು ಯಾರ್ದಿತ್ತು.... ಅದು ಇದ್ರಳಗ..
ಹ್ಮ್..
ಅಸ ಇ ದ ಒಣ ಎಏಲ್ಲ ಯಾರ ಇ ಯಾರ..
ತಿಂಡಿ ನಂದಿ ಎತ್ತು ಬಿಡುುವ ಅದ್ರಣ..
ಏನು ಮಾತಾಡಕ್ಕ್ಕ ಬರ ಅದ್ರ ಬಗ್ಗೆನಾ..
ನಾ ಮಾತಾಡಿಲ್ಲ ಬಿಡು ನಾ ಯಾಕ ಮಾತಾಡಲಿ..
ಅ ಬರೆಯುವ ಕಂದ ಹೋಗ.. ಗೊತ್ತ ಹೊಲ್ದ ಎಲ್ಲಿ ಬಿರ್ಲಪ್ಪಾ ನಾನು.. ಹಂ. ಇಲ್ಲ ಇಲ್ಲ ಇಲ್ಲಿ ಇವಾಗ ಬರ್ದೀನಿ ಆ ಸುಖತ್...
ಎರೆಡು ಲೈನ್ ಬರ್ದೇನಿ
ಹ್ಮ
ಬರ್ದಿದಿ ಬ್ಲೂ ಪೆನ್ ನೋಡಿ ಮತ್ತ ಬ್ಲೂ ಪೆನ್ ಸಿಗ್ತಾನಂತ ಬ್ಲಾಕ್ ಪೆನ್
ಅವಾಗ ತ ನೋಡ್ಬಕ್ ತಾನೆ
ಏ ಇಲ್ಲ ಕೈಯಗೆಾವ ಎರಡು
ಹಾ ಹಾ
ಹ ಅಕಿ ಎಂ ಬರ್ದಿಲ್ಲ ಲೇ ಅವು ಬರ್ದಿಲ್ಲ ಹಾಂ ಏನ್ ಏನ್ ಬರ್ದ್.. ಏನ್ ಏನ್ ಅತ್ಯ ಸ
ಸ್ಪೆಲಿಟ್
ಹೇಳ್ಕೊಡ್ಬೇಕ ಗೊತ್ತಲ್ಲ ನೀ ಹಕ ಇವತ್ತು ಅತಿಸಿ
ಅಲಾ ರಕ್ಷಬಂದಾಗ
ಸೆಕೆಂಡ್ ಇಯರ್ ಡಿಗ್ರಿ ಬಂದಿರಿ ಇಲ್ಲ ಕಂಪ್ಯೂಟರ್ ಆನ್ ಮಾಡ್ದೆ ಗೊತ್ತಿಲ್ಲ ಅಲಾ
ಅದೇ ನಾನು
ಅಲೆ
ಹಾ ಹಾ ಹಾ ಹಾ
ಕಾಲೇಜ್ಲ್ಲಿ ಆಬಲ್ವಾ ಯಕೆ ಪ್ರತತ್ತಲ್ಲ ನಡಿ ಆಯ್ಕ ತನ್ನ ಕಾಲ ಇತಲ
ಬ ಎಲುಬೆಲ್ಲ ಎಲ್ಲಪ ಬರದ ಎಲ್ಲ
ಹ ನೋಡಾಗ ಆಯ್ತು ಹೇಳ ಮಂ ಮಹತ್ವನ
ತಡೆ ಲಸು ಬ್ಲೌ ತಾಕಕ್ಷ
ಅಲ್ಲೇ ನನಗೊಂದು ಪನ್ ಕಾಸ ಅಲ್ಲಿ
ಏನು ನ್ ಅಂದ್ರೆ ಜಗ್ಗೆ ಅವತದಲ್ಲ ಟೆನ್ಶನ್ ಕ ತಗೊಬೇಡ
ಅಂದೆಡು ತಾಂಬಾ ಯಿಕಡ
ಕರ ಮಸ್ತ್ ಪ್ಯಾನ್ಗಳು ಮತ್ತ ಬಾರಿ ಕಲೆಕ್ಷನ್ ಅವ್ರ ಬ್ಲೂ ಪೆನ್ ಜಾಸ್ತಿವಾ
ನ ನ ಬ ನ ಬಂತ ತೊಂದಿಲ್ಲ ಬ್ಲೂ ಪೆನ್ ಎಲ್ಲಾ
ಯಾವಾಗ ತೊಂದಿದ್ದೆ ಯಾವಾಗಂದ್ರೆ ರೆಸರ್ ಬೇಕಂತ ತೊಂದಿದ್ದೆ ಮೂರ್ ತಿಂಗಳು ನಾಕ ತಿಂಗ ಉಂಡ್ಯ
ಹಾ
ಕಾಲ್ ಕಟ್ ಮಾಡ ನೀ ಕಟ ಮಾಡ
ಕಾಲ್ ಕಟ್ ಮಾಡ ಮುಂದೆ ಏ ಕಟ್ ಮಾಡತನ ಯಾಕ
ಅದು ಬ್ಲೂಟೂತ್ ಆಾಕೊಂಡ ಎಲ್ಲ ಫೋನ್ ಚಾರ್ಜ್ ಇ
ಚಾರ್ಜ ಯಿಟಿ ಏನೂ
ಮ ಬೆೇಟ ಹ ಅ ಹೇಳ ಯ ಕಲ್ ರೆಕಾರ್ಡ್ ಅಪ್ಪ
ಹ ಲಾಕ ನಕ ಬೋಿದೆ ಬ ಲಾಕಡನ್ ಬರ ಓ
ಸರ ಆ ರೆಕಾರ್ಡ್ ಯಲಿ ಶಿಗಲಹೋಗ್ಯದ
ಇಗ ಮಾತಾಡಾಗ ಏನ್ ಮಾಡಿಲ್ಲ ಮತ್ತೆ ಚಡಿ ಬಾರ್ಕ
ನೀನ್ಂಗ ರೆಕಾರ್ಡ್ ಏನು ಕಾಲೇಜ ಕೊಡ್ತಾರ
ಹ್ಮ್ ಕಾಲೇಜಕ್ ಕೊಡ್ತಾರೆ ಒಂಬೈನೂರು ರೂಪಾಯಿ ಕೊಡ್ಬೇಕತ್ತು ಕಾಲೇಜಿಗೆ ಕೊಡ್ತಾರ ಒಂಬೈನೂರು ರೂಪಾಯಿ ಕೊಡ್ಬೇಕ ಅಂದೆ ಬ್ಯಾಕ್ ಬುಕ್ ಸ್ಟಡಿ
ಅಲ್ಲೇ ನಾವ್ ಹೊರಾಗ ತಗೋಬೇಕು ಆದ್ರೆ ನಿಮ್ದ್ ಕ್ಲಸ್ ಮೇಟಟ್ ತಗೊಂಡ್ ಚೆನ್ನಾಗಿ ಅಂದ್ರ ಕರೆಕ್ಟ್ ಕುಂಬ್ಿತತ ನವು ನೂರು ನೂರು ರೂಪಾಯಿ ಅರವತ್ತೆಂಟು ರೂಪಾಯಿದುಸ
ಗುಡು ಎಷ್ಟುುಖ ಆಗ್ತ ಡಾಕ್ಟರ್ ಆದ ಎಷ್ಟು ಆಗ್ತದೆ ಹಟ ನನ ತ್ತ
ಹಾ ಎಣ್ಣೆ ನಿ ರ ಅರ್ತ ಜಿ
ಎಷ್ಟು ಎಂಟನೂರ ಐವತ್ತಾ
ಹಾ
ಮಸ್ತ ನ ಕುಂಡಾ ಅಡತರಲ್ಲಿಗೆ
ಯೋಗತ
ತಪ್ಪ ಮಾತ್ ಆಳ್ಬಡ ಅಂತ ಹೇಳಿದ್ರಾಗ
ನಾರ್ಮಲ್
ನಾನೇ ಹ
ಪರುವದ ಮಾತಾಡ್ಬಾರಂತ ಪುಟ್ಟಿನ
ನನಗೆ ಅರ್ ಆಗಕ್ಲ ನನ್ ಚೆನ್ನಾಗಿ ಅರ್
ಗುಟ್ಟು ಅಷ್ಟು ಗ್ಯಾಪ್ ಕೊಟ್ಟೆ ಅರ್ಥ ಆಗೆ
ಹಾ
ಏನ್ ಮಾಡ್ತವಿ ಸ ಹ ಅಂದ್ರ ಕಟ್ ಮಾಡ ನಾರ್ಮಲ್ ಕಾಲ ಫೋನ್ ಹಚ್ಚ ಹಾ
ನಾರ್ಮಲ್ ಕಾಲಲ್ಲ ಸ್ವಲ್ಪ ಒಬ್ಬ ಫೋನ್ ಮಾಡಿ ಮತ್ತೆ ನನ್ ಒಳ್ಳಿ ಕಾಲ್ ಕಾಲ್ ಮಾಡ್ಕಡಿ ತಡಿ
ನಾರ್ಮಲ್ ಕಾಲಚ್ಚ ಅದೆ
ಹಾ ನಾರಲ್ ಕಲ್ ಮಾಡ್ತಿ
ಹ
ಯೆನ್
ಹಾ ಹೇಳ ಅವಾಗಿಂದ ರೆಕಾರ್ಡ್
ಮಸ್ತ್ ಇದ್ದಂಗವ್ಳೆ